ಬತ್ತರ.
ಹಲೋ.
ಹಲೋ.
ಹಾಯ್ ಹಂಗ್ ಮಾತಾಡದ್ರ ಗೊತ್ತೈತ
ಏನ್ ಸಮಾಚಾರ.
ಹಾ ಸಮ ಚಾರ ಏನಿಲ್ಲ ನೀನೆ ಹೇಳ್ಬೇಕು.
ನಿಮ್ಮೂರ್
ಆ ಮಳೆ ನಮ್ದೇನ್ ಕೆಲ್ಸ ಇಲ್ಲ. ಕಾಲೇಜ್ ಮುಗೀತು. ನೀವ ಕಂಪ್ಯೂಟರ್ ಬೇಸಿಕ್ ಹೋಗ್ತಾದ್ದೀ.
ಊಟ ಆಯ್ತಾ.
ಹ ಊಟ ಆಯ್ತು. ನಿಮ್ದು.
ನಮ್ದು ಇನ್ನು ಇಲ್ಲ ಮಾಡ್ಬೇಕು ಲೇಟು.
ಹ್ಮ್ ಟೈಮ್ ಆಯ್ತಲ್ಲ ಎಂಟುವರೆ.
ಎಂಟೂವರೆ ಆಯ್ತು. ಸ್ವಲ್ಪ ಮಳೆ ಬರಂಗಿದೆ ಅಲ್ಲ ಅದಕ್ಕೆ ಆಮೇಲ್ ಮಾಡೋಣ.
ಆ ಹಾ. ಅಲ್ಲೇ ಚೆನ್ನಾಗಿರೋದು.
ಕಂಪ್ಯೂಟರ್ಗ್ ಹೋಗಿದ್ರಾ.
ಹಾ ಹೋಗಿದ್ದೆ.
ಎಲ್ಲ ಏನು ಚೆನ್ನಾಗಿ ಹೇಳ್ಕೋಡ್ತಾರೆ. ಎಷ್ಟ್ ದಿವ್ಸ ಆಯ್ತು ಕಂಪ್ಯೂಟರ್ ಮಾಡಕ್ ಸ್ಟಾರ್ಟ್ ಮಾಡಿ.
ಟು ಡೇಸ್ ಆಯ್ತ್ ಅಷ್ಟೆ ಇವಾಗ.
ಇವಾಗ ಸೇರಿದ್ದ.
ಸರಿ.
ಹೌದಾ.
ಎರಡ್ ದಿನಯಿಂದ ಹೋಯ್ತಾ ಇದ್ದೀರಾ.
ಹಾ.
ಓದೋದೆಲ್ಲ ಕಂಪ್ಲೀಟ್ ಆಯ್ತಾ. ಓದೋದೆಲ್ಲ ಕಂಪ್ಲೀಟ್ ಆಗಿದಿಯಾ.
ಓದೋದೆಲ್ಲ ಕಂಪ್ಲೀಟ್ ಆಗಿದೆ ಸೆಕೆಂಡ್ ಇಯರ್ ಡಿಗ್ರಿ ಸ್ಟಾರ್ಟ್ ಇವಾಗ.
ಹ್ಮ್. ಮತ್ತೆ ಆರೋಗ್ಯ ಎಲ್ಲ ಹೇಗಿದೆ ನಿಮ್ಗೆ.
ಆರೋಗ್ಯ ಎಲ್ಲ ನಾರ್ಮಲ್ ಆಗಿದೆ.
ಹ್ಮ್. ಊಟ ತಿಂಡಿ ಮಾಡಿದ್ರೆ ನೀವು ಯಾವ್ ತರ ಊಟ ನಿಮ್ ಕಡೆ ಎಲ್ಲ.
ನಮ್ ಕಡೆ ಇಲ್ಲ ಅನ್ನ ಸಪತ್
ನಿಮ್ದ ಹಳ್ಳಿನ ಸಿಟಿನ.
ಹಲೋ
ನಿಮ್ದ್ ಹಳ್ಳಿನ ಸಿಟಿನ.
ನಮ್ದ ಬಂದು ಹಳ್ಳಿ.
ಹಳ್ಳಿನೇನಾ. ಹಳ್ಳಿ ಅಂದ್ರೆ ಸೊಪ್ಪು ತರಕಾರಿ ಮುದ್ದೆ ಆತರ ಎಲ್ಲಾ ಊಟ ದ್ಯಾಸ್ತ ನಿಂದು
ಹೌದು
ಮತ್ತೆ ನೀವು ಯಾವ್ ತರ ಊಟ ತಿಂಡಿ ಮುದ್ದೆ ಎಲ್ಲ ತಿಂತೀರ ನೀವು.
ಹಲೋ
ಮುದ್ದೆ ಎಲ್ಲ ತಿಂತೀರಾ ನೀವು.
ಮುದ್ದೆ ಎಲ್ಲ ತಿನ್ನಲ್ಲ.
ಮುದ್ದೆ ಎಲ್ಲ ತಿನ್ನಲ್ವಾ.
ಆ ಹ್
ಹ್ಮ್ ಮತ್ತೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಏನೇನ್ ಊಟ ಮಾಡ್ಬೇಕು ಅದೆಲ್ಲಾ ಗೊತ್ತಾ ನಿಮ್ಗೆ.
ಗೊತ್ತು ಆದ್ರೆ ನಾವ್ ತಿನ್ನಲ್ಲ.
ಗೊತ್ತಾ ಆರೋಗ್ಯ ಕಾಪಡ್ತವೆ ಏನ್ ಊಟ ಮಾಡ್ಬೇಕು ಅಂತ ಗೊತ್ತಾ. ಹೇಳಿ
ಹಲೋ
ಹೇಳಿ ಯಾವ್ಯಾವ ತರ ಊಟ ಮಾಡ್ಬೇಕು.
ಮುದ್ದೆ ಸೊಪ್ ಸಾಂಬಾರು ತರಕಾರಿ.
ಹ್ಮ್
ಹ್ಮ್ ಇವೆಲ್ಲ ತಿನ್ಬೇಕು.
ಹ್ಮ್
ಹ್ಮ ಸ್ನ್ಯಾಕ್ಸ್ ಜಾಸ್ತಿ ತಿನ್ಬೇಕು.
ಸ್ನ್ಯಾಕ್ಸ್ ತಿನ್ಬೇಕಾ.
ಹ್ಮ್
ಸ್ನ್ಯಾಕ್ಸ್ ತಿಂದ್ರೆ ಮಾತ್ರ ಆರೋಗ್ಯ ಹಾಳಾಗುತ್ತೆ. ಸ್ನ್ಯಾಕ್ಸ್ ಅಂದ್ರೆ ಯಾವ ತರ ಸ್ನ್ಯಾಕ್ಸ್.
ಹ್ಮ
ಸ್ನ್ಯಾಕ್ಸ್ ಅಂದ್ರೆ ಯಾವ ತರ ಸ್ನ್ಯಾಕ್ಸು.
ಅವು ಫ್ರೂಟು.
ಫ್ರೂಟಾ ಹ್ಮ್. ಆಯಲ್ ಫುಡ್ ಎಲ್ಲ ಏನು ಅಲ್ಲತಾನೆ.
ಔಟ್ಸೈಡ್ ಫುಡ್ ಎಲ್ಲ ಏನಲ್ಲ ಫ್ರೂಟ್ಸ್ ನಾನ ಹೇಳ್ದೆ ಸ್ನ್ಯಾಕ್ಸ್ ಅಂತ. ಏನ್ ಅಡ್ಗೆ ನಿಮ್ ಮನೇಲಿ ಇವತ್ತ.
ನಮ್ಮ್ ಮನೆಲಿ ಇವತ್ತು ಅಡ್ಗೆ ಇನ್ನು ಪ್ರೋಗ್ರಾಮ್ ಆಗಿಲ್ಲ ಏನು ಅಂತ. ಹಿನ ಸ್ಟಾರ್ಟಿಂಗ್ ಆಗಿಲ್ಲ. ಮದ್ಲೇ ಊಟ ಮಾಡದ್ ಲೇಟು.
ಹಾ
ನಾವು ಹಳ್ಳಿನೆ ಆಗಿರದ್ರಿಂದ. ಮಾಮೂಲಿ ಸೊಪ್ಪು ಸಾಂಬಾರು ಮುದ್ದೆ. ಆವೆ ಜಾಸ್ತಿ ಈ ಕಡೆ ಎಲ್ಲ. ಉಪ್ ಸಾಂಬಾರು. ಮುದ್ದೆ ರೈಸು ತರ ಊಟ.
ಹ್ಮ್ ನಮ್ಮೇನಲ್ ಡೈಲಿನೂ ಅದೇ.
ಹೌದಾ
ಹ್ಮ್ಮ್ ಸಂಜೆ ಟೈಮ್ ಡೈಲಿನು ಅದೇ ನಮ್ಮನೇಲಿ.
ಹೌದಾ ಅದೇ ತರ ಊಟ ಮಾಡ್ಬೇಕು ಮುದ್ದೆ ಎಲ್ಲಾ ತಿಂತಾರೆ ಸೊಪ್ಪ ಎಲ್ಲ ತಿಂತಾರೆ ಮತ್ ಸೊಪ್ಪು ತರಕಾರಿ ಎಲ್ಲಾ ತಿನ್ಬೇಕು
ತರಕಾರಿಗಳು ತಿನ್ಬೇಕು ಹ್ಮ್ ಬೀಟ್ರೋಟ್ ಅದಲ್ಲ ಜ್ಯೂಸ್ ಮಾಡ್ಕೊಂಡ್ ಕುಡ್ರರಿ ಕಲರ್ ಬತೀರ
ಬ್ಯಾಡಪ್ಪ ಇವಗ ಹೀರಾ ಕಲಾರೆ ಸಾಕು
ಮತ್ತೆ ಬ್ಲಡ್ ಸೇರುತ್ತೆ
ಹ್ಮ್
ಆಯ್ತಾರ ನಿಮ್ಮ ಮನೇಲಿ ಮಾಡಕ್ಕಾಗಲ್ಲ ಅಂದ್ರೆ ಔಟ್ ಸೈಡೆಲ್ಲಾರೂ ಕುಡೀರಿ ಮತ್ತು ಬ್ಲಡ್ ಸರ್ಕ್ಯೂಲ್ದೆಲ್ಲ ಚೆನ್ನಾಗಾಯ್ತದೆ
ಅದಕ್ಕೆಲ್ಲಾ ರೈಟ್ ಜಾಸ್ತಿ ಕ್ರಿ ಬೀಟ್ರೂಟ್ ಜ್ಯೂಸ್ಗೆಲ್ಲ
ಬೀಟ್ರೂಟ್ ಜ್ಯೂಸ್ ಎಲ್ಲಾ ರೈಟ್ ಜಾಸ್ತಿ ನ ಅದೇ ಇದು ಔಟ್ ಸೈಡ್ ಪುಡ್ ತಿನ್ನೋದಕ್ಕಿಂತ ಅಂದನೇ ಕುಡಿಯರಿ ಆರೋಗ್ಯಕ್ಕೂ ಒಳ್ಳೇದಲ್ವಾ
ಹ್ಮ್ ಹ್ಮ್
ಔಟ್ ಸೈಡ್ ಫುಡ್ ಅಂದ್ರಿ ಯಾವ್ತರ ಊಟ ತಿಂಡಿ ಮಾಡೋದು ನೀವು ಔಟ್ಸೈಡ್ ಫುಡ್ ಅಂದ್ರೆ ಊಟ ತಿಂಡಿ ಎಲ್ಲ ಯಾವ್ಥರ ಮಾಡದ್ ನೀ ಒಂದೆ
ಆ ಪಿಜ್ಜಾ ಬರ್ಗರ್
ಹ್ಮ್
ಆ ತರ ತಿನ್ನಾದ ಔಟ್ ಸೈಡ್ ಫುಡ್ ಅಂದ್ರೆ
ಹ್ಮ್ ಊಟ ತಿಂಡಿ ಎಲ್ಲಾ ಬೆಳಿಗ್ಗೆ ಎದ ತಕ್ಷಣ ಖಾಲಿ ಹೊಟೆಲ್ ನೀರ್ ಕುಡಿಯೋದು
ಆ ತರಲ್ಲಿ ಏನ್ ಅಭ್ಯಾಸ ಇಲ್ಲ ಎಂಟು ಗಂಟೆಗೆ ಹೆದ್ದಾಡ್ತಿವಿ ಬ್ರಷ್ ಮಾಡ್ತಿವಿ ತಿಂಡಿ ಮಾಡ್ತೀವಿ
ಹ್ಮ
ಏನು
ಬೆಳಿಗ್ಗೆ ಎತ್ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀರ್ ಕುಡಿಯೋದು ಮತ್ತೆ ಖಾಲಿ ಹೋಟಲ್ ನೀರ್ ಕುಡದ್ರೆ ನಮ್ಮಲ್ಲಿ ಇರೋ ಒಂದು ಇಂಪ್ರೂವ್ಮೆಂಟ್ ಚೆನ್ನಾಗ್ಯ್ತದೆ ಏನು ಗ್ಯಾಸ್ಟ್ರಿಕ್ ಆಗದು ಆತರೆ ಎಲ್ಲ ಏನು ಆಗಲ್ಲ ಮತ್ತೆ ಮುಕ್ತಲೆ ಎಲ್ಲ ಪಿಂಪಲ್ ಬರದು ಮುಖ ಒಂಥರ ಸುಕ್ಕಾಗಿರೋದೆ ಎಲ್ಲ ಆಗಲ್ಲ ಗ್ಲೋಯಿಂಗ್ ಆಗಿರುತ್ತೆ ಆಮೇಲೆ ಒಂದ್ ಲೋಟ ಹಾಲು ಎಲ್ಲ ಕುಡೀರರಿ ಸೊಪ್ಪು ತರಕಾರಿ ಮೊಟ್ಟೆ ಬಾಳೆ ಹಣ್ಣು ಎಲ್ಲಾ ತಿನ್ನಿ
ನೀವು ತಿನ್ನಿ
ತರಕಾರಿ ತಿನ್ನಿ ತರಕಾರಿ ತಿನ್ನಿ ಹಸಿ ತರಕಾರಿ ಎಲ್ಲಾ ತರಕಾರಿ ಹಾಕಿ ಸಾಂಬಾರು ಒಂಗೆ ಎಲ್ಲಾ ತಿನ್ನಿ ಅದೆಲ್ಲಾ ಹಸಿ ತರಕಾರಿ ತಿಂದ್ರೆ ಇನ್ನೂ ಒಳ್ಳೆಯದು
ಹ್ಮ್ ನಾವು ಬೇಯಿಸಿರೋ ತರಕಾರಿ ತಿನ್ನೋಕೆ ಕಷ್ಟ ಹಸಿ ತರಕಾರಿ ತಿನ್ನಕ್ ಹೋಗ್ತೀವ
ಬೇಯಿಸಿರೋ ತರಕಾರಿ ತಿಂದ್ರೆ ಎಷ್ಟು ಲಾಭ ಇದೆ ಹಸಿ ತರಕಾರಿ ತಿಂದ್ರೆ ಅದಕ್ಕಿಂತ ಹಬ್ಬಲ್
ಹ್ಮ್
ಯಾವದೇ ತರದ್ದು ಒಂದು ಅಂಶ ಅದ್ರಲ್ಲಿ ಬಿಡಲ್ಲ ತರಕಾರಿಯಿಂದ ನಾವು ಬೇಯಿಸತೀವಿ ಬೇಯಿಸ್ದಾಗ ಅದರಲ್ಲಿ ಇರೋ ಅಂಶ ಎಲ್ಲ ಹೊರ್ಗಡೆ ಬರುತ್ತೆ ಅದನ್ನ ತೊಳೆದ್ಬಿಟ್ಟು ತಿಂದ್ರೆ ಅಲ್ಲಿರೋ ಅಂಶ ಏನು ವೇಸ್ಟ್ ಆಗಲ್ಲ ಅದು ಡಬಲ್ ಲಾಭ ಒಳ್ಳೇದು ಹೇಳ್ರ್ಹ್ ಒಳ್ಳಳ್ಳೇದು
ಹ್ಮ್
ಹ ಬೀಟ್ರೋಟ್ ಎಲ್ಲ ತಿಂದ್ರೆ ಇನ್ನೊಮ್ಮಂತು ಬ್ಲೆಡ್ ಎಲ್ಲ ಸೇರುತ್ತೆ ಚರ್ಮ ಎಲ್ಲಾ ಗ್ಲೋಯಿಂಗ ಕಾಣುತ್ತೆ ಚೆನ್ನಾಗಿರುತ್ತೆ ಆತರ ಇದ್ದಾಗೆಲ್ಲ ಫೇಸ್ ಎಲ್ಲ ಲುಕ್ ಆಗಿರುತ್ತೆ ಬೀಡ್ ರೋಟ್ ಎಲ್ಲ ಮಾಡ್ತರ್ತೀಿಿ ಆರೋಗ್ಯ ಅಂತ ಒಳ್ಳೆದಾಗಿರ್ತಂಗ ಆದ್ರೆ
ಹ ನೀವು ಚೆನ್ನಾಗಿ್ ಆಪಲ್ತೀನಿ ಬೀಟ್ರೋಟ್ ಜೂಸ್ ಕುಡೀರಿ
ಹಾ
ನೀವು ಚೆನ್ನಾಗ್ ಆ್ಯಪಲ್ಲಿ ಬೀಟ್ರೂಟ್ ಜ್ಯೂಸ್ ಎಲ್ಲ ತಿನ್ನಿ ಅಂದ
ನಾವು ತಿಂತೀವಿ ಯಾವಾಗ
ಅವಾಗವಾಗ ಡೈಲಿ ತಿನ್ಬೇಕು
ಆಾಗವಾಗ ತಿಂದ್ರೆ ಲಾಭ ಡೈಲಿ ತಿನ್ ಡೈಲಿ ಅಂದ್ರೆ ಡೈಲಿ ತಿನ್ಬಾರ್ದು ದಿನಾ ತಿನ್ನೋದ್ರಲ್ಲ ಏನುೂ ಇಲ್ಲ ಯಾವಾಗ್ಲೂ ತಿಂದೇ ಇದನ್ನು ಒಂದ್ ನಾಲ್ಕ್ ದಿನ ಐದ್ ದಿನಕ್ಕೆ ತಿನ್ಬೇಕು ಎಲ್ಲದಕ್ಕೂ ಒಳ್ಳೇದು ಹೋದ ಮಕ್ಳಾದ್ರೆ ಸ್ಟ್ರೆಂತ್ ಇದ್ದಷ್ಟು ಎನರ್ಜಿ ಜಾಸ್ತಿ ಹೋದ ಕಡೆ ಎಲ್ಲ ಚೆನ್ನಾಗ್ ಗಮನ ಕೊಟ್ಕೊಂಡ ಓದ್ಕೊಬೋದು ಅನ್ನೆಲ್ಲಾ ಮಾಡ್ಬೇಕು ಅಂದ್ರೆ ಫಸ್ಟ್ ಮೈಂಡ್ ಸರಿಯಾಗಿರ್ಬೇಕು
ವೈನ್ ಕರೆಕ್ಟ್
ಮೈಂಡ್ ಸರಿಯಾಗಿರ್ಬೇಕು ನಮ್ಮಾಡೆ ಕರೆಕ್ಟ್ ಆಗಿರ್ಬೇಕು ಯಾವವುದೇ ತರದ ಪೇಏನೇ ಆಗ್ಲಿ ಇನ್ನೊಂದೇ ಆಗ್ಲಿ
ಹ
ಯಾರ ಇರ್ಪಾರ್ದ ಪೇನ ಆದ್ರೆ ಏನೋ ಅಂದಾಗ ಆಯ್ತದೆ ಅಷ್ಟೊಂದು ಐಟ್ ಡೇಸ್ ಬರಲ್ಲ
ಹ್ಮ್
ನಮ್ ಮೈಂಡ್ ಫ್ರೆಶ್ ಆಗಿರ್ಬೇಕು ನಮ್ ಬಾಡಿನ ಫ್ರೆಶ್ ಆಗಿರ್ಬೇಕು ಯಾವಾಗ್ಲೂ ಖುಷಿ ಆಿದ್ರೆ ಅದ ಮೈಂಡ್ ಕೂಲ್ ಆಗಿರ್ತದೆ ಏನ್ ಟೆನ್ಷನ್ ಇರಲ್ಲ
ಹಾ ಟೆನ್ ಸಿಕ್ಸ್
ಎಲ್ಲೇನ
ಏನಿಲ್ಲ